ಏ ಚಿನ್ನಿ ಆಮೇಲೆ ಇದಾಗಲ್ಲ ಹೋಗ್ತೀನಿ ಅಲೋ ಹೇಳೋ
ಕೇಳಸ್ತೈತೆ ಹೇಳು
ಹಾ ಕೇಳ್ಸ್ತಾ ಇದೆ ನಿದನ ನಿದನ ಏ ಗಾಡಿಗ್ ಗೇರ್ ಹಾಕ್ಬೇಡ ಅಂತನವ್ನು ಹಾ ಏನ್ ಸಮಾಚಾರ
ಭೂ ಭೂಮಿ ಮಾಡಿದ್ಲಾ
ಇಲ್ಲ ಅವರು ನಿನ್ನೆ ಮೆಸೇಜ್ ಹಾಕಿದ್ರು ಫ್ರೀ ಆದಾಗ ಮಾಡಿ ಮಾಡ
ಹಲೋ ಭೂಮಿನಾ
ಸಬ್ಮಿಟ್ ಮಾಡಣಂತಂದ್ರು
ಹಾ
ನಾನಮ್ಮ ಏನ್ ಹೇಳ ಮಾಡ್ತಿಲ್ಲ ನಾನು ಬಿಸಿ ಇದ್ನಲ್ಲ
ಹಾ ಹಾ
ಹ್ಮ್ ಮಾಡಕ್ ಹೋಗಿಲ್ಲ
ಹಾ ಹಾ ಅದೇ ನನಗ್ ಈಗ್ ಮಾಡಿದ್ಲು
ಹಾ ಹ್ ಏನಂತಾಳ
ಅದೇ ಮಾಮೂಲಿ ಎಕ್ಸಾಮಗೆ.
ನಾನ್ ಅದಕ್ಕೆ ಸ್ವಲ್ಪ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಯಾವ ಯಾವ ಕ್ವಶನ್ ರಿಪೀಟ್ ಆಗೈತಿ ಹೆ
ಹ್ಞ
ನಾ ಅದನ್ನೆಲ್ಲ ಪಾಯಿಂಟ್ಸ್ ಮಾಡ್ಕೊಳ್ಳೆ ನಾನು ಮಾಡ್ಕೊತವನಿ ಅಂತ ಹೇಳ್ದ.
ಹ್ಮ್
ಹ್ಮ್ ಅದೇ ನಾನು ಐ ಸಿ ಮಾಡ್ದ ಐ ಸಿ ಮಾಡ್ದಿ ಜಿಯೋಗ್ರಫಿ ಮಾಡ್ತವನಿ
ಹ್ಮ್
ಅವಳತ್ತೆ ಮೆಂಟಲ್ರ್ಬಿಟ್ಟಿ ಮಾಡನಿ ಸೈನ್ಸ್ ಮಾಡ್ತಿದ್ದೀನಿ ಅಂತ ಅಂದ್ಲು.
ಅವಳ್ ಯಲ್ಲಿಗೆ ಓಗತಳ ಅಂತ ತಾನೆ ಇದು.
ನಾ ಅದೇ ಲೈಬ್ರರಿ ಹೋಯ್ತಾಳೆ ಅದೇ ಇನ್ನೆ ನಾನು ನಾನು ಬೆಂಗಳೂರ್ ಹೋದ್ಮೇಲೆ ಇನ್ ಟ್ಯೂಷನ್ ಬ ಗತ್ತಲ್ಲ ಅಷ್ಟೇ.
ಹ್ಮ ಡೈರಿ ಅಲ್ಲೇ ಓಡಾಟದ.
ಹಾ
ಡೈಲಿ ಅಲ್ಲ ಓಡಾಡೋದು.
ಅದೇ ಇನ್ಸ್ಟೂಷನ್ ಬತ್ತಾಳೆ.
ಹ ಅದೇ ಅಲ್ಲಿಂದ ಬನ್ಸಕರಿದಿಂದ ಅಲ್ಲಿಗೆ ಓಡಾಡೋದು ಅಂತ
ಹ ಅದ್ಕ ಇಲ್ಲಿ ಯಾವ್ದಾರೂ ಪಿಜೆ ಮಾಡ್ಕೊ ಇಟಗೋ ಅಂತ ಹೇಳಿ
ಹ್ಮ್ ಮನೆಯವ್ರು ಮನೆ ಮಾಡ್ಕ ತಿರ್ಗಿ ಫಿಜಿ ಮಾಡ್ಕ ಊಟಕ್ಕೆಲ್ಲ ಅಡ್ಜಸ್ಟ್ ಆಗಲ್ಲ
ಅಲಾ ಅದೇ ಅದ ಏನ್ ಮಾಡ್ತಾರ ಗೊತ್ತಿಲ್ಲ?
ನೀನ್ ಇರ್ತಿದ ಜೊತಲೆ ಅಂದ್ರ ಹೆಂಗ ಇರ್ಬೋದ ಆಯ್ತ ಅವರು ಒಬ್ಬ್ರೇ ನೀನು?
ನಮ್ಮ ನಮ್ಮ ಚಿಕ್ಕಪ್ಪ ಒಂದ್ ರೂಮ್ ಮಾಡಕೊ ಇರಂತ ಹೇಳ್ರಂತೆ.
ಹಾ ಮಾಡಾರ್ಕ ಇರ ಇಲ್ಲ.
ಹ ಹ್ಮ್ ಅದಕ್ಕ ಪಾ ಅವಳ ನಾ ನಾನ ಏನ್ ಇಲ್ಲೇ.
ಈ ನಲ್ಲೇ ಹಗ್ಬಿಟ್ರ ನೀನು ಅವ್ರ ಒಬ್ಬನು ಮಡ್ಕ ಆಗಲ್ಲ
ಅದಕ್ಕೆ ಬೇಡ ಬುಡೇ ಇನ್ನಎಷ್ಟ ದಿನ ಇರದೊ ಒನ್ ಅವರ್ ಎರಡ್ ಅವರ್ ಬೆಸ್ಟ್ ಆಐತಿ ಅಷ್ಟೇ. ಮುನ್ನರ ಎರಡು ವೆಸ್ಟ್ ಅಕ್ಕತ್ವಾ ಅಲಿ ಅಲಿಲಿ ಹ
ಈ ವರ್ಷದೊಳಗ ಕಾಲ್ಫ್ಮ್ ಮಾರಿದರ್ ಕಾಲ್ ಕ್ಲಿಯರ್ ಬರತಾವ ಎಕ್ಸಾಮ್ನಾಗ ಕ್ಲಿಯರ್ ಮಾಡ್ಬಿಡಿ ಯ ಆರಾಮಾಗಿ ಎಲ್ಲ ಎ ಅಪಾಯಟ್ ಮಾಡ ಹೋಗ್ಬಿಡಿ ಅಷ್ಟೆ.
ಹೌದು ನೋಡೋಣ ಅದ್ಕೀಗ ಅದ್ನೇ ನಿನ್ ಮೊನ್ನೆ ಹೋಗಿ ಇನ್ಸ್ಟಿಟ್ಯೂಷನ್ ಹೋಗಿದ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ಲಂತೆ.
ಅವಳ್ ಕೂಟ ಹೋಗತೀನಿ ಹಾ
ಹಲೋ
ಹೇಳ್ತಿ ಇಲ್ಲ ಏನ ಹೇಳ ಗೊತ್ತಿಲ್ಲ ಬಟ್ ಇ ಏನ ಯಾಕ ಹ ಏನು ಹೇಳ್ದ ಪಾ ಒಟ್ಟ ಇನ್ಟ್ಯೂನ್ ಹೋಗಿದ್ದ ಅಂತ ಇನ್ಸ್ಟ್ಯೂಷನ್ ಹೋಗಿದ್ದಿ ಅಂತಾನ
ಅದೇ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ವು.
ಏನರ
ಹಾ ಹ ಹ ಅದೇ ಬುಕ್ ಅದು ಟೆಸ್ಟ್ ಪೇಪರ್ ಬ ಬರ್ಕೊಡ್ತೀನಿ ಹೋಗ ಬಾ ಹಾ ಮಾತಾಡ ಹಂಗೆ ಮಾತಾಡ..
ಹಾ.
ಅವೇ ಹೋಗಿದ್ರಂತೆ ಅಲ್ಲಿ ಅವ್ರ ಶ್ವೇತಕ್ಕ ಯ್ವಾಗ ಸಿಕ್ಕಿದ್ರಂತೆ.
ಹಾ.
ಅವೇ ಮಾತಡ್
ಹಾ,
ಎತ್ಕಬಾ ಹೋಗ್ಬುಕ್ ಎತ್ಕಬಾ ನಾನ್ ಕ್ವೆಷನ್ ಬರ್ದ್ ಕೊಡ್ತೀನಿ. ಅಲ್ಲಿ ಆ ಅಣ್ಣ ಊಟ ಮಾಡ್ತಾನೆ ಎತ್ಕಬ ಹೋಗು. ನೀ ಮುಚ್ಕೊಂಡ್ ಎತ್ಕೊಬರೊ ನಾನ್ ಬರ್ಕೊಡ್ತೀನಿ.
ಏನ್ ಸಮಾಚಾರ ಹ ಅದೇ ಹೇಳ್ತಿದೆ ಎಕ್ಸಾಮ್ ಬಗ್ನ ಅದ್ರ ಬಗ್ನ ಹೇಳ್ತಿದ್ದ.
ಹಾ ಅದ್ನೇ ಹೋಗಿದ್ಲ
ಹೊ ಕಾವು ಕಾವ್ ಕಬಾಬ್ ಹಾ ಮಾಡ್ದೇ ಹ ಹಾ, ಹೇ ಸಮಾಚಾರ ಏಯ್ ಬುಡ ತಿನ್ಲಿ. ನೀ ತಿನ್ ನೀ ಅಲ್ಲಿ ತಿನೋರು ತಿಂದೆ ನೀನು ಇಲ್ಲಿಗ್ ಬಂದ್ ಕೊಡ್ಬೇಡ ಅಂತಾರ್. ಹ್ಮ್ ಕಾಲೇಜದಗ್ ಹೋಗ್ಲ ಶಿವು ಹಂಗಂದ್ರು ಇನ್ಸ್ಟಿಟ್ಯೂಷನ್ಗೆ ಎಲ್ ಹೋಗಿದಿನಿ ಅಂತ ಅಂದ.
ಹ್ಮ, ಹ್ಮ
ಅದೇ ಅಲ್ಲಿರೋರೆಲ್ಲಾ ಇಲ್ಲಿಗ ಟ್ ಓದಿರೋದು ಏನ್ ಲೆಕ್ಕ ಇಲಿ ಇವತ್ತಿಂದ ಕುತ್ಕು ಓದು ಅಂತ ಹೇಳಿದ್ರಂತೆ.
ಹ ಇವಾಗಲಿಂದ ಕರೆಕ್ಟಗ್ ಒಂದ ಪ್ರಾಪರ್ ಪ್ಲಾನ್ ಮಾಡ್ಬೇಕ.
ಅದಕ್ಕೆ ಅಕೊ ಬ್ಯುಸಿ ಆಗ್ಬಿಟ್ಟಳೆ.
ಹ್ಮ್ ಓದ್ಲಿ ನೀನು ಓದ್ಕಕ ಸ್ಟಾರ್ಟ್ ಮಾಡ.
ಅದಕ್ಕೆ ಬರ್ತಿನಿ ಕಣೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂದ ಓದೋಣ. ಯ ಎ ಕೊಡು ಬಾ ಬುಕ್ ಯಾವ್ದಂತ ನಂಗೊತ್ತಾ. ಇಟ್ಟ ಬಿಡ್ತಿನಿ ಚಿನ್ನಿ ಎಷ್ಟು. ಇರೋ ಮಂಚ ಹಾಕ್ ಬಿಡ್ತಿನಿ ಮಂಚ ಏನಕ್ಕೆ ಬೇಡ ಎತ್ಕೊಂಡು ನಾನು ಕ್ವಷ್ನ್ ಬರ್ಕೊಡ್ತೀನಿ.
ಹ ಅದಕ್ಕೆ ಬ ಅದೇ ನಾನೇ ಹೇಳ್ದ ಇಂಪಾರ್ಟೆನ್ಸ್ ಯಾವ್ದ್ ಯಾವ್ದ್ ಐ ತೇ ಬೇರೆ ಸಬ್ಜೆಕ್ಟ್ ಎಲ್ಲ ಮಾಡು.
ಹ್ಮ್.
ಐಶುನು ಜಿಯೋಗ್ರಫಿ ಮಾಡ್ತೀವಿ ಅಂತದಿ.
ಇನ್ ಮೆಂಟಾಡ್ಬಿಟ್ಟಿದ್ರು ಸೈನ್ಸ್ ಮಾಡ್ತೀವಿ ಅಂತದ್ಲು. ಇನ್ ಹಿಸ್ಟರಿ ಒಂದ್ ಮಾಡ್ಬೇಕ
ಹ್ಮ್ ಹ್ಮ ಬಿಡು ಎಂಗೋ ಒಂದ್ ಪ್ಲಾನ್ ಪ್ರಾಪರ್ ಪ್ಲಾನ್ ಮಾಡ್ ಓದ್ಕೋ.
ಹಾ ಹೌದು.
ಓದ್ಕೊಂದ ಎಕ್ಸಾಮ್ ಕ್ಲಿಯರ್ ಮಾಡಕ ಆಮ್ಯಾಗ ಹೆಂಗಿರಲ್ಲಾರ ಇರ್ಬೇಕ.
ಅದೇ ಈ ಜೂನ ಅಲ್ಲಿ ಆ ಆಗುತ್ತ
ಹಾ.
ಈಗ್ ಜೂನ್ ಮಾರ್ಚ್ ಎಷ್ಟು ಏಪತ್ತು ಎರಡು ಸಾವಿರ ಖಾಲಿ ಇರೋದು
ಎಪ್ಪತ್ತೇಳು
ಎಪ್ಪತ್ತೆರಡು
ಎಪ್ಪತ್ತೆರಡು ಸಾವಿರಲ್ಲಿ ಡಿವೈಡ್ ಮಾಡ್ತಾರೆ ಇಷ್ಟು ಪೋಸ್ಟ್ ಅಂದ್ಬಿಟ್ಟು
ಹಾ ಹೌದು
ಹಾ ಹ್ಮ್ ಅದ್ರಲ್ಲಿ ಯಾವ್ದು ಎಲ್ಲೆಲ್ಲಿ ಯಾರಾರ್ಗು ಲಂಚಕೊಟ್ಟಿ ಎಲ್ಲೆಲ್ಲಿ ತಗತರೋ
ಹಾ
ಹ್ಮ್ ಎಲ್ಲ ಲಂಚ ಕೋಟಿಬಿಟ್ಟು ತಗೊಲದು ಏನೇನ ಮಾಡಿದರು
ಹ್ಮ್ ಹೌದು ಅದಂತೂ ನಿಜ ಯಾವ್ದು ಚೀನ್ನ ಎಫೆ ಒನ್ ದ ನೀ ಹಳಿ ಪೇಪರ್ ಕೊಟ್ಟಿದ್ದೀಾರಾ ಹತ್ತೊಂಬತ್ತು ಹತ್ತೊಂಬತ್ತ ಶೀಟಲ್ ಶೀಟ್ ಕೊಡ್ಸರಿ ಇನ್ನೊಂದ್ ಬೇರೆದು ಹೇಳ ಹೇಳ
ಹ್ಮ್ ಹ್ಮ್ ಅದು ಗಾಡಿ ಮಾಡಡ್ಸ ಬಿಟ್ಟಾ ಗಾಡಿ ಮಾಡಡ್ಸ ಬಿಾ
ರೂಮ್ ಅಲ್ಲಯಿತೇ ನೋಡು
ಹ್ಮ್ ಸಂವಸರ ಅಂದ ಬರಿ ಗಾಯ ಬರಿ ಅ ಕಡೆನೆ ಮಾತಾಡತಾ ಇದಿ ಅಲಾ
ಹ್ಮ್ ಯಾರ್ ನಾನಾ ನಿನ
ನೀನು
ಹ್ಮ್ ಓಕೆ ಒಂದು
ಹ ಹಾ ಬ
ಯಾರದು ಎಂಗೇಜ್ಮೆಂಟ್ ಇದ್ದಿದ್ದು
ನನ್ ಫ್ರೆಂಡ್ ದು
ಹ್ಮ್
ಹ್ಮ್ಮ್ ಇ ಎಷ್ಟು ನಾಳೆ ಒಂದ್ ಐತೇ ಫುನ್ಕ್ಷನ್ ನಾಳಿದ್ದು ಒಂದ ಐತೇ
ಹಾ
ನಾಡಿದ್ ಆಗಲ್ಲ ನಾಳೆ ಒಂದು ಹೋಗೀ ಬರ್ಬೇಕು ಒಂದ್ರೌಂಡ್ ಆದ್ರೆ ಅಷ್ಟೆ
ಹಾಹಾ
ಹ್ಮ
ಸರಿ ಸರಿ
ಇವತ್ತು ಒದೀಲ್ವಾ
ಆಯ್ತು ಇವತ್ತು ಐ. ಸಿ ಓದ್ದೆ
ಹ್ಮ್
ಐ. ಸಿ ಕ್ಲಾಸ್ ಮುಗ್ಸಿದೀನಿ ಇನ್ ಬೇರದ ಐತೆ ಮುಗಿಸ್ಬೇಕು. ಹೇ ಅಲ್ಲಿ ಬಿ. ಟಿ. ಎಂಪಿ ಅಲ್ಲಿ ಇರು ನಾ ನನ್ನ ಫ್ರಂಡ್ನ ಕೇಳೀತೀನಿ ಇರು.
ಬಿ. ಟಿ. ಎಮ್, ಜಯನಗರ, ಜೆಪಿ ನಗರ, ಸಿಲ್ಕ್ ಬೋರ್ಡು, ಹೆಚ್. ಎಸ್. ಆರ್. ಲೇಔಟ್ ಕೋರಮಂಗಲ ಹುಂ ಬೇರೇ ಆ ಸೈಡ್ಲಿ ಎಲ್ಲಾದ್ರು ಸುರಿ.
ಹ ಹ ಕೇಳ್ ನೋಡಿ ಅದ ಅದ ಅವತ್ ತ ಅವನ್ ಕಳ್ಸಿದ್ರ ರೆಸ್ಯೂಮ್ ಅವ ಏನು ರೆಸ್ಪಾನ್ಸ ಎ ಮಾಡಿಲ್ಲ ಏನಿನ ಹಾ ಇವ್ಳದು ಹರ್ಷಿದು ಕೇಳ್ಬಿಟ್ಟು ಇನ್ಫಾರ್ಮ್ ಮಾಡು ನನ್ಗೆ
ಹೋಗ ನೀ ಫ್ರೈಡೇ ಏನಂತ ನೋಡ್
ಎಲ್ಲಿಗೇ.
ಹ್ಮ್ ಕಳಸಿದ್ದ ಅವ್ರ್ ಮತ್ತೆ ಅವ್ರ ಅವ ಕ್ಲೈಂಟ್ ಅವ್ ಕ್ಲೈಂಟ್ ಅಲ್ವಾ. ಅವ ಕ್ಲೈಂಟ್ ನಂಗ್ ಕಳಸಿದವ ನನ್ ಕ್ಲೈಂಟ್ ಅವ್ನು. ನಾನ್ ಅವ್ನ್ಗ್ ಮತ್ತೆ ಫೋನೇ ಮಾಡ್ಲಿಲ್ಲ ಮಾಡ್ತೀನ್ ತಡಿ. ಫೋನೇ ಮಾಡಿಲ್ಲ ಅವ್ನಿಗ್ ನಾವ್.
ಹಾ ಸರಿ ನೆನ್ನೇ ನನ್ಗೂ ಮರ್ತೊಗಿತ್ತು ನ.
ಮಾಡಿಲ್ಲ ಅವಂಗ.
ಹು ಹಾ. ಸರಿ ಸರಿ ಇದೆಲ್ಲ ಚಿನ್ನಿ ಇನ್ನೊಂದ್ ಬುಕ್ ಐತ್ ಎತ್ತೆ ಹೋಗು ಎಲ್ ಐತೆ ಅಲ್ಲೇ ಇಟ್ಟನು ಹೋಗು. ಅಲೋ ಅಜ್ಜಿ ಸಿಗ್ಲಿಲ್ಲಾ. ಅಲೈತೆ ನೋಡು ಇದ ಇ ಇಲ್ಲಿಲ್ಲ ಅಂದ ಯಾವ್ದೋ.
ಹಲೋ ಯಿಸ್ವತ್ಪುರ ಅವ್ರದು ನಗ್ವರ. ಅದೇನಾಯ್ತು ರಿಸಸ್ ಹೋಗೋನ್ರಿ. ನೀವ್ ವರ್ಷಿದ ರಿಸೋರ್ಚ್ ಪ್ರೊರ್ರ್ ಆಯ್ತ ಅಂತಲ್ಲ ನಾ ಆಗ್ಬಾರ್ದ ಕಂಪ್ನಿಲಿ. ಕೆಲ್ಸ ಹ ಹ.
ಅದೇನಪ್ಪ ನನ್ ಮತ್ತೆ ಮಾಡ್ಲಿಲ್ಲ ಅವ್ಳ್ಗೆ. ಕೇಳ್ಬೇಕಿತ್ತು ಅದೇ ಒಂದ್ ಪಸ್ ಸ್ಟ್ ರೌಂಡ್ ಆಯ್ತು ಸೆಕೆಂಡ್ ರೌಂಡ್ ಆಯ್ತ ಅಂತ್ ಹೇಳಿದ್ಳು.
ಹ್ಮ
ಮತ್ತೆ ಏನೋ ಮಾಡಿಲ್ಲ ನಾನ್ ಅವ್ಳ್ಗೆ.
ಹ್ಮ್ ಹ್ಮ್ ಅದ್ ಹಂಗೆ ಬುಡು ಸೆಕೆಂಡ್ ರೋಡ್ ಆಯ್ತಾ.
ಹಾ ಅದೇನೊಪ್ಪ ಗೊತ್ತಿಲ್ಲ ಅದ್ ಯಾವ್ದೋ ಅಮೆಜಾನಂದ್ ಆಯ್ತೆ.
ಹ್ಮ್
ಟೆಸ್ಟ್ ಒನ್ನಾಗ್ ಅಟೆಂಡ್ ಮಾಡ್ಬೇಕು ಅಂತ್ ಹೇಳ್ತಿದ್ಳು.
ಹ್ಮ್ ಮಾಡ್ ಮಾಡ್ಕೊ.
ಹ್ಮ್ ಅದೆಲೆಲೋ ಹಿಂಗೆ. ಪುಲ್ ಮಾಡೋಣ ನಂದು ನಾನು ಬಿಸಿ ಅದ್ನಲ್ಲ ಮತ್ತೆ ಮಾಡ್ನೇ ಇಲ್ಲ. ಆ
ಸಂಗ್ ಮಾಡಕ.
ಹೊ ಸರಿ ಹೇಲ್ತಿನ್ ಮಾಡಿಗ.
ನನನ ಬ್ಯಾಡ ಹೋತ್ ಬ್ಯುಸಿ ಅವ್ನಿ ನಾನು.
ಹಃ ಹಃ ಹ ಮತ್ತೆ ಮುಚ್ಕೊ ಕುತ್ಕೋ. ಇನ್ನೇನ್ ಸಮಚಾರ.
ಸಮಾಚಾರ ಈಗ ಇಲ್ಲಿ ಲೈಟಾಗ್ ಮಳೆ ಬತಾಯ್ತ್ ಈಗ.
ಹ್ಮ ರೆ ಆಯ್ತು ಕಟ್ ಮಾಡು.
ಹ್ಮ್ ಹೇಳ್ತ್ಯ ಹಂಗ್ ಮಾಡು ಗುರು.
ಹ್ಮ್
ಇಂಗ್ ಕುಡ್ತಿನಿ ಪ್ರೆ.